ಹಲೋ ಹಲೋ ಪೆ
ಇಲ್ಲ ಮನೆಗಿದ್ದ
ಲಕೋೋಗಿಲ್ಲ
ಮಲಕ್ ಹೋಗಿಲ್ಲ ಹೋಗಿದ
ಹ್ಮ್
ಈ ತಾರ್ ಸುತ್ತತ್ತು ಸುತ್ತಿ ಆಯಟ್ಟು ನಿನ್ ಉಳಿದಿದಾರ
ಹ್ಮ್
ಅದ್ರ ಸುತ್ತಿ ಕುಂದ್ರದಾಗ ಉಳ್ಳು ಕುಂಡ್ರದಾಗ ಮಳಿ ಬತ್ತಪ್ಪಯ್ಯನ್ವ ಇವತ್ತು
ನೀ ನಂಬಲ್ಲಿ ಬಾಳ ಬರು ಸ ಒಪ್ಯಾ ಆಾ ಆ ನಂಬಬ ಮೂ ಗಂಟ ಆಾ
ಮ್ಯಾ ಹಳಾ ಬಂದ
ನಾಂಗಲೆ ಬಂಗ
ಈಗ್ ಬಂದ ಬಿಡು ಮಳಿ ಅದದೆ ಅಲ್ಲ ಬಿತ್ತವ್ ಮಾಡವ ಚಾ ಆತ ಈ
ನಾಳೆ ನರಿ ಚಾ ಮಾಡ್ತೇವ
ನಾಳೆ ಹೆಂಗ ಹೋಗಕ್ತರಲ್ಲ
ನಂಬರ್ಪ
ನರ್ತತದಂದ್ರೆ ಬಿತ್ರಿ
ಹಾ ತಾವರಿ ಬತ ಮತ್ತೆ ಮಾಡಡಕ್ಕೆ
ಏನುಪ್ಪ
ರ ರಥರು ಕಹಲ
ಬಂದ
ಹ ಬಂದಿ
ಹ್ಮ್
ಹ್ಮ್ ಹ್ಮ್
ಹ ಬಂದೆ ಮಳೆ ಬಟ್ಟು ಹಗೆ ಬಂದೆ ಮನೆಿ
ಹ್ಮ್ ಆ ಬಿಿ ಅಥವಾವ ನಿರಾಮ ನ ಮಾಡದು ತ
ಗ ಗ ನೀ ಭಲಲಿ ಯ ಸವ ಭಲ
ಹ ಸಾಚೋಲ್ಲ ಇಲ್ಲ ಸಾಬಡ ಬು
ನಂದ್ರ ಕಾಲುಗಡೆ ಏನ ಮಾಡ್ತವಿಿಕ
ಹ್ಮ್ ಮಾಡ್ತೇವ ನಾಳೆ ತರ್ತೆೇವ ಹೋಗತ್ ಮಳೆ ಬ ತರ್ ಬರ್ಲತ್ತ ನಾಳೆ ತರ್ತೆೇವ
ಹ್ಮ್ ಸೋಮಂಬಾರಿ ನಾಳೆ ಬರ್ತಾ ಇವ ಹೊಲಕ್ ಬರ್ಬೇಕು ನಿಮ್ ಹೊಲಗ್ ಬರ್ಬೇಕಂದ್ರೆ ಮಳಿನ ಬತ್ತಲ್ಲ ಹ ಮಾಡದು
ಹ್ಮ್ ಜಾರ ಶಾಣ ಕವಸೊಪ ಹ ಜಾರ ಜಗಿಿಸ ಮಾತಾಡ
ಎೋ
ಸಣ್ಣ ಕೆಸತಿ ತಲ್ಲಕಂದುಪೇ ಪ ಐ್ತ ಪೈ ಹುಲ್ಲ ಮಾಡ ಅನಗಡತ ನೀರ್ ಬ ಬರ್ಚಕ್ ಹಲ್ಲ ಒಮ್ಮಳಿ
ಮಳಿ ಒಂದು ಗಂಟ ಎಕಟ್ಟಿದ್ದ
ಹಾ
ಒಂದ್ ತಾಸ ಕಡ್ತಿಂದ ಮಳಿ
ಹ್ಞ ರೋ ಪೂರ್ತಿ ಹಳ್ಳಲ ಬಂದ ಮಾರಿನ ಹೊಟ್ಟಿ ಲಡದಾವ
ನಮ ತಿರ್ಸಾಲ ಅದು ದಂ ಇಲ್ಲ ಈ ಕಾಡ ಬಂದ್ರೆ ಮೋಡಿ ಕಾಡ
ಮಡ ಕೊಡದ
ಹ್ಮ್
ಹ್ಮ್ ಹ್ಮ್
ಈ ಕಾಲದಲ್ಲಿ ಬಂದ್ರ ನಾಕರ್ಕಿನ ನಾತ್ರಕೊಂಡಂದಿನೋಗಿ
ಾತಾ ಬಿಿಟ್ಟ
ಎಲ್ ಕಾತಾ ಬಿಡ್ತಿ ಮಳಿನ ಕಂಗ
ನ ಬಿಡ್ಬೇಕಲ್ಲ ಹಂಗೆ ನಡೀತಿತ್ತು
ಉಂಡು ಕೂತಿದ್ದ ಬೆಳಿಬೇಕತ್ತಿನನೆ ಮಳಿ ಬತ್ತು ಬಾಂದಿ ಮನೆಮ ಹಂಜೆ
ಹ್ಮ್ ಯ್ತ್ ಈಗ ಭ ಅನ್ ಹಲ್ಗೊಂಡ್ ಬೋಡಲ್ಲ ಡಬ್ಬ ಊಡ್ ತರ್ಸೋಬೇಕ ಈಗ ಮಳಿ ಹೊಂಟದ
ಇಲ್ಲ ಏನ್ ಹಾಳ್ಕೋನ ಅಂತ ಇಲ್ಲಿ ಈಗ ಬೆಳನಿಗೆ
ಹ್ಮಡಾಬ್ಬಂದಂದು ಹಚೆೇಕ
ವಸ್ ತರ್
ಮಾರ್ಕೆಟ್ ಮಾರ್ಕೆಟ್ ಕೊಲ ಅತ್ತ
ಹ
ಮಾರ್ಕೆಟ್ ಕತ
ಮಾರ್ಕೆಟ್ ಕ
ಹ್ಮ್
ನಾ ಮು ಹಯಾನ
ಯಾರು
ನಮ್ಮ ಮುಟ್ಟಿನಿ ಹೋಗೇನು
ಹ್ಮ್ ಎಸ್ ಕಡೆರೆ ಅವ್ರಕ
ಮೂ ಕೆೇಜಿಲ
ಹ್ಮ್
ಹ ಅವಲ್ಲ ಯತ ರಾವಪಾ
ಹ್ಮ್ ಮತ್ತ ರೇಟ್ ಹಡದ
ಆರ್ನೂರ ಐವತ್ತು
ಹ್ಮ್ ಹ್ಮ್ ನೋ ಭ ಆವು ಟಿ ಶರ್ಟ್ ಮಾಡ್ಸ್ಬೇಕೇವುಏನೋ ದುಕಾನ್ ಬಂದ ಹಂಗೆ ಬಂದಾವ್ ಹಂಗೆ ಬಂದವು ಹ್ಮ ನಿನ್ ಕೂಂದಾನ ಎಲ್ ಟೀ ಶಾರ್ ಮಾಡ್ಸೋ ಅ ದುಕಾ ಬಂದಿತ್ತತ್ತ ಹಂಗಗೆ ಬಂದನು
ಹಾ
ಹ್ಮ್
ಮತ್ತ ಹೆಂಗ ಟೀ ಶರ್ಟ್ ಆಗಲ್ ಬಿಡಿ ಕಲದಾವತಂದಿ
ಹ್ಮ್ ಹ್ಮ್
ಬೆಳಿಲ್ಲ ಈ ವರ್ಷ ಮಾಡ್ಸದಾಗಲ್ತೆ
ಹ್ಮ್ ಜ ಪಾವ ಅಮರ ಭರ್ತ ನ್ಸ್ ಡಿಜೆಕ್ ರಕಷ್ಟ
ಬಪಾರ
ಹ್ಮ
ನಾ ತೋತರಂಗ
ಹ್ಮ್
ಬೂತಲದಗಾವ
ಹ್ಮ
ಹ್ಮ ಅದೆ ಅದೇ ನ
ಊಟ
ಆಗಿದೆ ಆಗಿದೆ
ಹ್ಮನಿಮ್ ಶಂತೋಣ
ಮನ್ಯ ಮಕ್ಕೊಂಡ ನೋ ಹೊಲಕ್ ಹೋಗಿ ನಿ
ಮನಯಾಗಿದ್ದೆನು ಹೊಲ್ದಾಗಿದ್ದ
ಹೊರಗೆ ಬಂದೇನ ಮನೆಯ ಜೊಳತಕ ಈ ಹೊರಗೆ ಬಂದ
ಹ್ಮ್
ಹಾ
ಲ್ ಇತ್ತಪ್ಪ ನಡತ ನಾಲಜ್ ಬಿ ದೂರ್ ಚಲೋತ್ ನಾವ್ ಹಾಗ ಕೌಂಸಲ್ಂಗ
ಎಲ್ಲೆಲ್ಲಿ ಹಾಕ್ದ
ಎಲ್ಲ ಅಗ್ರಿಕಾಲ ಎಸು ಹಸು ಕಸು ಹಾಕಿದ ಎಲ್ ಸಿಗದ ಕಿದ್ನ
ಹಾ ಪತ
ಹ್ಮ ಫಸ್ಟ್ ಈಗನರ್ಸಿಟಿಗಳು ಹಾಕಿದ ಆಮೇಲೆ ಬೇಗುಡಿ ಕಲಬುರ್ಗಿ ಐದ್ ನಂಬರ್ ಹತ್ ನಂಬರ್ ಬಿಜಾಪುರ ಹತ್ತು
ಬಾಕಿ ಹ್ಮ ಹ್ಮ ಬಿಜಾಪುರ ಸಿಗ್ಬೇಕು ನಿನಗ ಬಿಜಾಪುರ ಸಿಗ್ಬೇಕು
ಹಾ
ನಿಲ್ಲಪ್ರ ಸಿಗದು
ಗರವಾರಗಾಗ
ಹ ಗುಧವಾರ ಏನ್ ಮಾಡ್ತಿ
ಹಯ್ ಇಲ್ಲಾಸನ ಆತಾ
ಹ ಬಿಜಾಪು
ಕಾವ ತ
ಹ್ಮ
ಆ
ನಿಮ್ಮ್ ಮನೆೆ ಸಿತ
ಹಲೋ
ನಿಜ ಆಫ್ರಿಕ ಚತನ
ಈ ಬಿಜಾಪುರ್ ಮಾಡಂದ್ರ ನಿಮ್ದ ಅದ್ರ ನಮ್ದದ್ರ ಅ
ಹಾಗ ಎಲ್ಲ ಅಲ್ಲಿ ಆಕ
ಹಾ ಸೊಪ
ಹಲ್ಲ ಒಂದೇ ತೋರ ಆದ
ನಿಮ್ದು ನಿಮ್ದು ಹಾಷ್ಟರ ನಿಮ್ದು ನಿಮ್ದು ಅತ್ತಟ್ಟಾಮ್ ತೊಟವಾ
ಮಾಸ್ಟ ಹೊತಲ್ಲ ಕಲರ ಅಲ್ಲಿ ಆತಲ್ಲ
ಗಾಡ ಬಾರ ದರ್ ಬಿಳುತ್ತಾ ಬಾರ ದೂರ್ಬ
ಮಾಡಾಡಲಿಕ್ಕೆ ಮಾಡಾಡಲಿಕ್ಕೆ ನನಸ ದು ಅದು ಹಾಕ್ದಂಗದ ಅವರು
ಅದಕ್ಕೆ ಇವು ಟಾಪ್ನಾಗಿದ್ದು ಪಸ್ಟ್ ಹಾಕಿದ
ಹ್ಮ್ ಹ್ಮ ಹ್ಮ ಹಾ ನಡಡಿ ಹಾಕಿದೆ ಅಂದ್ರೆ ಚೆಂದ್ ಹಾಕಿದಿ ಎಾರಿ ಸಿಗತತನಿ ಅನ್ಸಮಟಿಕ ಹ
ಹ ಸ ಗುರುವಬಾರಾಘರ ಭೇಗುಡಿ ಶೇಪ ಸವತ
ಈ ಗುಡಿ ಸಿಕ್ತ ಅಂದ್ರೆ ಮತ್ ನಿಮ್ ಚೆಂದಿಲ್ಲ
ಚಾಂದ ಎಲ್ಲ ಮನ ಇರ್ತನ್ಲ್ಲ
ಮತ್ತೆ ಅಡ್ರಸ್ ದಿನ ಸೋನಿಯ ನೀಿ ಅಲ್ಲೇ ಕಲಿತೀರಿ
ಮೂರು ವರ್ಷ
ಅರ್ಷ
ನಾ ನಾಕಕ್ ವರ್ಷನ ಮೂರ್ವರ್ಷ ಮೂರ್ವರ್ ಸಾವ ಜೋಡಿ ಇರ್ತೇ ಒಂದ್ ವರ್ಷ ಸಿಂಗ ಕಲಿತಾ
ಹ್ಮ್ ಹಾ್ ಹಾ
ಗುಲ್ಬಾರಯ ಕುೂುದಲ್ಲ ಇಕಡೆ ಪಾಣ ಚು ಕಾಣ ಶುಕನ ಕಳ ಅಲ್ಲಿ ಮುಂದ ಶಲಕ ಶಿವಲಿಂಗನ
ಕೋಡ್ ಶುರುರಿ
ಆ
ಹ್ಮ ಹಾ ಇರ್ಲಿ ಇರ್ಲಿ ಹೋಲಾ ಅಂದ್ರೆ ಎಲ್ ಸಿಗರು
ಒ ಚಿಕರಪ್ಪ ಗಣತ
ಬಿಜಾ ಬಕ್ಕೆ ಸಗ
ಏನ್ ಮಾಡ್ತಿದೆ
ಏಂಗಡಪ್ಪಾ
ಹೌ ನೀ ಮಾಪ ಬೈಗೆ ನ್ ಶೆಪ್ಪ ನ್ಶೆ ನಾ ಬರ್ಬೇಕಕ್ಲ್ಲ ಕಡೆ
ಕೆಸರಲ್ಲ ಗಾಡಿ ಬರ್ಲಿ ಅ ಹೊಲ್ ಕ
ಅನಗಡೆತ್ತ
ನ ಅನಗಡಿದ್ದ ನಿವ್ ಹೊಲ
ನಾಳೆ ಎತಾರವಾ
ಹ್ಮ್
ಆ ಅ ಹ್ಮಗ ಪ ಒಬೇಕಕ್ಕತ್ ಕ
ಇವಫಕ್ಷನ್ ಇತ್ತ ಅಲ್ಲಿ ಅದಕ್ಕೆ ಹೋಗಿಲ್ ನಾವ್ ಅಲ್ಲಿ ಮಾಡಡದಾಗಿದ್ದೀರಲ್ಲ
ಅನ್ ಫಂಕ್ಷನ್
ವೆಲ್ಕಮ ಪಾರ್ಟಿ
ಹ್ಮ್ ಹ್ಮ್
ಎಂಟನೇದಗತ್ತು
ಬುಕ್ ಒೆ ನೀ ಮಡಾಮ ಕ
ಹಾ ಅದೇ ನಾವ್ ಹೋಗಿಲ್ಲ ಏನ್ ಹೇಳದು
ಮ ನೀರ ಬುಕ್ಕಾದರಾ
ಹಾ
ನೀರರ ಬುಕ್ ಒಪ್ಪ್ಯವು ನೀ ನೋಡ್ಸ್ ಹೋಗ್ಬೇಕ
ಹ ಬರ
ಹ್ಮ ಹುಡ್ಗ ಒಬ್ಬಕ್ಕೆ ಓದಕ ಇ ಟೆಸ್ಟ್ವಾ
ಕಾರಣ
ನಮ ತಮ್ಮನುೂ
ಹ
ಬಲೆ
ನಿನ್ ತಮಳ್ ಬೇಕದ ನಿನ್ ತಮಳ್ ಬೇಕಿದೆ
ಹಾ
ನಿನ್ ತಮ್ಮಗ್ ಬಿದ ನಂದು
ಹ್ಮ್ ಬೇಕಾವ ಅದಕ್ಕೆ ಎಕ್ಸಾಮ್ಸ್ನಿ ಬರ್ತಾಗ
ನ ಎಲ್ಲಿ ಮನ್ನ ಎಸ
ನೀ ಕಾರ ನ
ಹಾ
ಕಾಲಜವ
ಮೂರ್ತಿ ಮೂಳದಮ
ಹ್ಮ್
ಬಾರ ನ ಬಾರ ನ ಹಾ ನಡಾವ ಎಲ್ಲ ತನರ್ದ ಲಗಾನ
ಅದಕ್ಕೆ ಹುಡ್ಕಾಡು ಅವು ನೋಡ್ಸ್ಕೊ ಎಡು
ನೋಡ್ತವ ನೀ ಕನ್ನಡ ಒಂದಿಲ್ಲ ಬರ
ಹ್ ಯಾರ ಪಾಲಟಿಕಲ್ ಎಕನಮಕ್ಸ್ ಅವು ಎನ ಹುಡುಕ್ಯಡು
ಏ್ ನೋಡ್ಸಿಲ್ಲಾ ನಲ್ಲಿ ಕನ್ನಡ ಬುಕ್ ನೋಡ್ಸಿನ ಒಂದ ನೋಲ್ಲ ಕಾಲೇಜ್ದಾಗ
ಆಯ್ತ ಇಲ್ರಿನ ಮನಿ ಓ್ತ ಮನಿ ಹಸ್ತಾ
ಹಾ ಆಯ್ತು
ಮನಿಯ ಹತರ
ಹಾ ಹಾ